ಹ ಸ ಹೇಳಿಸ ನಮಸ್ತೆ ಸರ್
ಸದರಮ ಒಂದ್ ಹಾಆ ಗಾಡಿ ಬೇಕಾಗಿತ್ ತ್ತರಿ
ಹೌದ ಯೆಸ್ ಸರ್ ಯಾವ್ದ್ ರೀ ತುವಿಕ್ಸು ಪೊರ್ರಿ ರಿ
ಫೋರ್ ಬೈಫೋರ್
ಫೋರ್ ಬೈ ಫೊರ್ರಿ
ಅಣ ಏನಾದ್ರಿ
ಪ್ರೈಸ್ ನೋಡ್ರಿ ಈಗಾಆ ಫೋರ್ ಅಂಡ್ ಪೈವ್ದು ಇಪ್ಪತ್ತ್ಮೂರು ಲಕ್ಷ ಅಲ್ರಿ
ಫೋರ್ ಇಂಟು ಫೋರ್ ರಿ
ಹಾ ರಿ ಫೋರ್ ಇಂಟು ಫೋರ್ ಶೋರೂಮ್ ಪ್ರೈಸ್ ರಿ ಅದು ಮತ್ತ ಆನ್ ರೋಡ್ ಪ್ರೈಸ್ ಅಂದ್ರ ಒಂದ್ ಮೂರ್ ಲಕ್ಷ ಜಾಸ್ತಿ
ಬ್ರೋ ಈಗ ನಮ್ ಕೈಯ ಬಂದ್ ಬರ್ಬೇಕಾದ್ರೆ ಮೂರ್ ಲಕ್ಷ ಆಯ್ತ ಬಂದ್ ಜಾಸ್ತಿ
ಹಾ ಇಪ್ಪತ್ ಮೂರು ಲಕ್ಷವೇ ಅದೊಂದ ಮೂರ್ ಲಕ್ಷ ಮತ್ತೆ ವಾಷಿಂಗ್ ಎಲ್ಲಾ ಸೇರಿಸಿ ಒಂದು ಮೂವತ್ತು ಲಕ್ಷ ಬರುತ್ತೆ ನೋಡಿ ಗಾಡಿ ಮೇಲೆ ಒಂದು ಮೂವತ್ತು ಬರುತ್ತೆ ನೋಡಿ
ಸರ್ ಬರೊಬರ್ರಿ ಕೇೇಳಳ್ತರಿ ನಿಮ್ದ್ ವಾಯಿಸ್ಸು
ಹಲೋ ಸರ್
ನಿಮ್ ಬರೊಬರಿ ಕೇಳವಲ್ದ್ ರಿ ವಾಯ್ಸು
ಅದೇ ಸರ್ ಈಗ ಟೋಟಲ್ ನಿಮ್ ಕೈಯ ಎಲ್ಲಾ ಪಾಸಿಂಗ್ ಎಲ್ಲಾ ಇನ್ಕ್ಲೂಡ್ ಆಗಿ ಸರ್ ಯಾರ್ ಕಾಡು
ಹಾ ರಿ
ಹಾ ರೀ ಇನ್ಸೂರೆನ್ಸ್ ಎಲ್ಲಾ ಕೂಡಿ ಬರ್ಬೇಕಂದ್ರೆ ಒಂದು ಇಪ್ಪತ್ರೊಂಬತ್
ಒಟ್ಟು ಮೂವತ್ ಲಕ್ಷನೆ ಬರ್ದ್ರಿ ನಮ್ ಕೈಯಗೆ ಗಾಡಿ ಬರ್ಬೇಕಂದ್ರೀ
ಹಾ ರೀ ಮೂವತ್ ಲಕ್ಷ ಬರ್ತದ ನೋಡ್ರಿ ಅದು ಫೋರ್ ಇಂಟು ಫೋರ್ ಟಾಪ್ ಮಾಡೆಲ್ ರೀ ಬೇಸಿಕ್ ನ ಅಲ್ಲರೀ ಬೇಸಿಕ್ ಟಾಪ್ ಮಾಡೆಲ್ ಅಂದ್ರಿ ಒಂದ್ ಮೂರು ಲಕ್ಷ ಕಮ್ಮಿ ಅಂದ್ರೆ ಅಷ್ಟೇ
ಇದರೀ ರಾಕ್ಸ್ ಟಾರ್ ರಾಕ್ಸ್
ಟಾರ್ ರಾಕ್ಸ್ ಇಪತ್ತು ಐದು ಆದರಿ
ಇಪ್ಪತ್ತೈದ ರೀ ಅದ ಎಷ್ಟ ಆದತರಿ ಒಂದು ಇಪ್ಪತ್ ಮೂವತ್ತ ಎರಡು ಆದೇನ್ರೀ ಅದು
ಮೂವತ್ತೆರಡು ಹಂಗತ್ರಿ
ಫೈವ್ ಯಾಕ್ಸ್ ಬಿ ಇವರಿ
ಹೆಚ್ ಟು ವಿ ಫೋರ್ ಹಂಡ್ರೆಡ್ ರೀ ತೌ ಸೆವೆನ್ ಹಂಡ್ರೆಡ್
ಸೆವೆನ್ ಹಂಡ್ರೆಡ್ ಸರ್ ಸೆವೆನ್ ಹಂಡ್ರೆಡ್
ಅಂದ್ರಿ ಸರ್ ಆನ್ ರೋಡ್ ಪ್ರೈಸ್ ಮೂವತ್ ಮೂರ ಲಕ್ಷ ಆದದ್ರಿ
ಆನ್ ರೋಡ್ ಮೂವತ್ತ್ ಮೂರು ಅದೇನ
ಹಾ ಅದೇ ಅದೊಂದ್ ಬರ್ತಾರಿ ಮೂವತ್ತ ಏಳು ಮೂವತ್ತೆಂಟ ತನ ಬರ್ತ್ ನೋಡ್ರಿ ಟಾಪ್ ಮಾಡೆಲ್
ತಕೊಂಡ್ರೆ ಬೆಸ್ಷ್ಟ ರೀ ಸರ್ ಕಾರ್ ಅದ್ರೊಳಗೆ
ಸರ್ ನಿಮ್ ಬಜೆಟ್ ಯಾವ್ದ ಅಂತ ಹೇಳಿದ್ರೆ ನಾನು ಒಂದ ಇದು ಮಾಡ್ತೀನಿ ಸರ್
ಸರಿ ಎಲ್ರಿ ನಾವು ಎಕ್ಸ ವಿ ಸೆವೆನ್ ಹಂಡ್ರೆಡ್ ತಾನೇ ಅದ ರೀ ನಮ್ಗೆ
ಎಕ್ಸ್ ವಿ ಸೆವೆನ್ ಹಂಡ್ರೆಡ್ ಬಜೆಟ್ ಸರ್ ಎಕ್ಸ್ ವಿ ಸೆವೆನ್ ಹಂಡೆಡ್ ನೋಡ್ರಿ ಬೆಸ್ಟ್ ಕಾರ್ ಅದ್ರೀ ಆ ಬಾಳ ಫ್ಯೂಚರ್ ಅದಾವ್ರಿ ಅದ್ರಾಗ ಇನ್ನೊಂದ ಏನಂದ್ರೆ ಡೋರ್ ಎಲ್ಲಾ ಸೆನ್ಸರ್ ಆದವರಿ ಅದಕ
ಎಲ್ಲ ಸೆನ್ಸರ್
ಹಾ ರೀ ಸೆನ್ಸರಿ ಅದಾವ್ರೀ ಬಾಳ ಸೂಕ್ಷ್ಮ್ರೀರೀ ಅಂದ್ರ ಗಾಡಿ
ಹೆಂಗ ತರಸದ್ದ ರಫ್
ರಫ್ ಅನ್ ಟಫ್ ಅಂದ್ರ ಸರ್ ನೆಡಲ್ರಿ ಅದು
ಸೂಕ್ಷ್ಮ್ರೀ ಅದು ನೆಡಲ್ರರಿ ನಾವ್ ಯಾಕಂದ್ರೆ ಅವಾವಾಗ ಹ ಇದೇನ್ ಅಂತಾರಲ್ರಿ ಆ ರೈಡ್ ಹೋಗಾರಲ್ರಿ ನಾವು
ಆಫ್ ರೋಡ್ ರೈಡಿಂಗ್ ಅಂದ್ರೆ ಸರ್ ಇ ತಾರ್ ಹಾಕಿಸ್ಕೊಬೇಡ್ರಿ ಬೆಸ್ಟ್ ನೋಡ್ರಿ ಅದು
ತಾರ್ ಹಾಕ್ಸಿರಿ
ಹಾ ರೀ
ಟಾರ್ ಹಾಕಿಸಿ ಅದ ಏನ್ ಐದ್ ಡೋರಿಂದ ಆಗತ್ನ್ರಿ ಅದು
ಹ್ಮ ಇರ್ಲಾಕ್ ರೀ ಅದು ಆಫ್ ರೋಡಿ ನಡ್ದಲ್ರಿ ಮತ್ತ
ಅದ ಫೋರರ್ ಒನ್ ಫೋರ್ ಅದಲ್ರಿ
ಹು ರೀ ಫೋರ್ ಬೈ ಫೋರ್ ಅದ್ರಿ
ಇಲ್ಲ ಪಿಕಪ್ ಇರದ್ರೀ ನಮ್ಮ್ ಗಾಡಿ ಪೂರಾ ಹೇಳ್ಯದ
ಹರೀ
ಪಿಕಪ್ ಇರಬೇಕುರೀ ಪೂರಾ ಗಾಡಿ ಜಕಣ್ಣ
ಏ ಸರ್ ಫೋರ್ ಬೈ ಫೋರ್ ತಗೊಂಡ್ ನೋಡ್ರಿ ಈ ಸರಿ
ಅದು ಏನೇನ್ರಿ ರೇಟ್ ಇನ್ನೊಂದು ಸಾಲ ಹೇಳ್ಬಿಡ್ರಿ ನಮಗೆ ಮತ್ತೆ
ಅದೇರೀ ಹೇಳಕೈತಲ್ರಿ ಬರೀ ಟಾರ್ ಟಾಪ್ ಮಾಡದ್ರ ಇಪ್ಪತ್ ಮೂರ ಅದ್ರಿರೀ ಟಾರ್ ಅಂದ ಅಂದ್ರೆ ಇಪ್ಪತ್ತೈದು ಆಗ್ರರಿ
ಅದು ಟಾಪ್ ಮಾಡೆಲ್ ಬರುತ್ತೆ ನೋಡ್ರಿ ಟಾರ್ ಹಾಕಿಸು ಟಾರ್ ಹಾಕಿಸು ಇಲ್ಲ ಬಿಡಲ್ಲನ್ರಿ ಫೋರಮ್ಸ್
ಇಲ್ಲರೀ ತಾರ್ ಅಷ್ಟೇ ಟಾಪ್ ಆದರಿ ಇದು ಇನ್ನೊಂದ್ ತಾರ್ ಅದಲ್ರರಿ ಅದು ಮಿಡಲ್ ಆದ್ರಿ ಮತ್ತ ಇನ್ನೊಂದ ಟಾರ್ ಆದ್ರರೀ ಟೂ ಇಂಟು ಫೋರ್ ಬೇಸಿಕ್ ಮಾಡಲ್ರೀ ಅದು
ಟಾರ್ ಹಾಕಿಸಿದಾಗ ಟಾಪ್ ಮಾಡಲ್ ಬೇಕ್ರಿ ನಮಗೆ
ಹಾ ಆಯ್ತ್ರಿ ಅಂದ್ರೆ ಇಪ್ಪತ್ತೈದಾದ್ರೆ ಮೂವತ್ತು ಮೂವತ್ ಆರು
ಅ ಕ್ಯಾಶ್ ಎಷ್ಟಾದ್ರು ಲೋನ್ ಎಷ್ಟ ಎಷ್ಟ ಆದ್ರಿ ಅದು
ನೀ ಕ್ಯಾಶ್ ಎಷ್ಟು ಕೊಡ್ತೀರಿ ಡೌನ್ ಪೇಮೆಂಟ್.
ಡೌನ್ ಪೇಮೆಂಟ್ ನಾವು ಒಂದು ಆದಿನೆಂಟು ಮಾಡ್ತೇವಿ.
ಹದಿನೆಂಟು ಲಕ್ಷ ರೀ ಯಾವ.
ಹ ಆರಚಲ್ಲ.
ಇ ನಿಮ ಡಾಕ್ಯುಮೆಂಟ್ಸ್ ಎಲ್ಲಾ ನಮ್ಗೆ ಒಂದ್ಸರಿ ವಾಟ್ಸಪ್ ಮಾಡ್ತೀರಿ.
ಅಲ್ ರಿ ಆ ಕಡೆ ಈ ಕಡೆ ಆದ್ರೆ ಒಂದು ಇಪ್ಪತ್ ಲಕ್ಷ. ಪೇಮೆಂಟ್ ಮಾಡ್ವಿ ನಾವು.
ಹಾ ರ.
ಆ ಆ ಕಡ್ಲಿಂದ ಆಕಡಿ ಮತ್ತ ಲೋನ್ ಎಷ್ಟ ಆಗೋದಂತೆ.
ಅದೇ ರೀ ಸರ್ ನಾನ್ ಹೇಳಕತಿನನಲ್ಲಾ ನಿಮ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ನ ನಡ್ ಸಿ ಹಾಕ್ರೀ ನಾನ್ ಸ. ಹ ಚೆಕ್ ಮಾಡಿ ಹೇಳ್ತೀನಿ ನಿಮಗ . ಸರ್ ಬಜಾಜ್ ಕೊಟ್ರೆ ಬಜಾಜ್ ಫೈನಾನ್ಸಿ ಇಲ್ಲ ಟಿ ವಿ ಎಸ್ ನೋಡ್ತೀನಿ ಸರ್
ಈ ನೀವು ಗಾಡಿ ಎಷ್ಟ್ ಕೊಡ್ರ ಹೊರ ಬಿಡ್ತೀರಿ.
ಡೌನ್ ಪೇಮೆಂಟ್ ಸರ್ ನೋಡಿ ಐದ್ ಲಕ್ಷ ಆ ಸರ್.
ಐದು ಲಕ್ಷ.
ಸರ್ ಐದು ಲಕ್ಷ ಆದ್ರೆ ಆತ್ ಕಟ್ಟಿದ್ರ ಕೊಡಬಹುದು.
ಈಗ ನಾವು ಇಪ್ಪತ್ ಗಂಟದಲ್ ಅದ ಎಷ್ಟ್ ಬಡ್ಡಿ ಇಂಟ್ರೆಸ್ಟ್ ಅಲ್ಲ.
ಅದೇ ರೀ ಸರ್ ನೀವು ಎಷ್ಟು ಕಮ್ಮಿ ಕೊಡ್ತೀರಿ ಅಷ್ಟು ಬಡ್ಡಿಬೋದ್ರೀ ನಿಮ್ಮ ಮಗ ಎಷ್ಟು ಜಾಸ್ತಿ ಕೊಡ್ತೀರಿ ಅಷ್ಟು.
ನಾವು ಇಪ್ಪತ್ ಇಪ್ಪತ್ ಇಪ್ಪತ್ತುಡಾರ ನೀವು ನಮಗ ಉಳಿದಿದ್ದು ಲೋನ್ಮಾಡ್ಸತಿ. ಅದೇ ಎಂಟ ಎಷ್ಟ ಬಡ್ಡಿ ಗೀತೆ ಹಾಕ್ದ್ರ ಹೇಳ್ಬಿಡ್ರಿ.
ಇಲ್ಲೇ ರೀ ಸರ್ ಅದೇ ಸರ್ ಇದು ನಿಮ್ಮ ಡಾಕ್ಯುಮೆಂಟ್ಸ್ ನೋಡ್ಬ ಕೊಡ್ರಿ. .
ಇ ಹಾಕ್ತನ್ ರಿ ಅದ ಎಷ್ಟಷ್ಟು. ಉಳ್ದ್ರಿ ನಿಮ್ ಅಂಜದ ಬಗ್ಗೆ ಗೊತ್ತಿರ್ತಲ್ರಿ ನೀಮ್ ಯಾಕಂದ್ರ.
ಒಂದ್ ಲಕ್ಷ ಹೋಗಬೋದ್ರೀ ಬಡ್
ಒಂದು ಲಕ್ಷ ರೀ.
ಹಾ ಅದೀ ಒಂದ್ ಲಕ್ಷ ಬಿಡ ಇಲ್ಲಾಂದ್ರೆ ಒಂದ. ಇಪ್ಪತ್ತು ರೂಪಾಯಿ ನ ಬರುತ್ತದೆ.
ಒಂದ್ ಇಪ್ಪತ್ತ ಇದೆಲ್ಲ ಲೈಸೆನ್ಸ್ ಇನ್ಸೂರೆನ್ಸ್.
ಆ ಲೈಸೆನ್ಸ್ ಅದ ನಿಮ್ದರ್ದ್ರ ಇನ್ಸೂರೆನ್ಸ್ ನಾ ಮಾಡ್ತೇವೆ. ಹಾ ರೀ ನಮ್ ಕಡೆ ಹೇಳ್ತಾರ ರಿ. ಹ.
ಐದು ವರ್ಷಂದ್ರಿ ಎಷ್ಟ.
ಮೂರ್ ವರ್ಷ ಇಂದ್ರೆ ನಮ್ಮ್. ಶೋರೂಮ ಕಡೆ ಇಂದ ಹಾ ರೀ.
ಸ್ವಲ್ಪ ನಿಮ್ಗೆ ಏನ್ ಎಚ್ಚರಿ ಕೊಟ್ರೆ ಐದು ವರ್ಷ ಮಾಡಿಸಬೋುದಲ್ಲಿ.
ಅದು ಸರ್ ನಮ್ಮ್ ಮ್ಯಾನೇಜರ್ ಕೂಡ ಮಾತಾಡ್ಬೋದು ಸರ್ ನೀ.
ಹೌದ್ರಿ ಸರ್ ಅದನ್ ಕರೆಕ್ಟ್ ಆದ್ರೆ ನಮ ಕೈಯಲ್ಲಿ ಇರಲ್ ಸರ್ ನಮ್ ಮನ ಜರ ಜೊತೆ ನೀ ಮಾತಾಡಿದ್ರಿ ಅವ್ರ ಕ್ವೆಸ್ ಮಾಡ
ಹೌದು.
ಹಾ ರೀ.
ನೋಡ ನಿಮ ಬ್ರಾಂಚ್ ಎಲ್ಲಿ ಇ ಸರ್ ನಿಮ್ಗ ಶೋರೂಮ್.
ನಮದು ನೋಡ್ರಿ ಇದು ರಾಮ ಮಂದಿರ್ ನಿಯರ್ ಅದು ಸರ್.
ರಾಮಾಯ ಸರ್ ಅಂದ್ರ ಯಾವಾಗ ಬರದು ಸರ್ ನೀವು ಫೋನ್ ಮಾಡ್ತರ.
ಸರ್ ನೀವು ಯಾವಾಗ ಬುಕ್ ಮಾಡ್ತೀರಾ ಹೇಳಿ ಸರ್ ಒಂಬತ್ತು.
ಅದೇ ಸರ ನೀವು ಅವಾಗ ಆರಾಮ್ ಖಾಲಿ ಇದ್ರ ಅಂದ್ರೆ ಬುಕ್ ಮಾಡ.
ಹಾ ರೀ
ಹಾಗ ನಾವು ಒ ಡೇಟ್ ಅಂತೇಳಿ ನಾವು ಫೋನ್ ಹಚ್ಚ ಬರ್ತ ನವು ಆ ಡೇಟ್ಲ್ಲಿ
ಅದೇ ಸರ್ ಇವತ್ತ ಎಷ್ಟಂದ್ರೆ ಏಳ ಗಂಟೆ ಬರ್ತೀರಾ ಸರ್ ನಮ್ಮ ಮ್ಯೇಜರ್ ಇರ್ತಾರ
ಹ ಚಲ್ಲ
ಹಾ ಸರ್
ಇವತ್ತು ಸರ್ ಇವತ್ತು ಬರಮ್ಮ
ಹಾ ರೀ ಇವತ್ತು ಫ್ರೀ ಇದ್ರೆ ಇವತ್ತು ತಗೊಂಡಿ ಸರ್ ಮಾಡಿಕೊಳ್ಳೋಣ
ಸರ್ ಟೈಮ್ ಟೈಮ್ ಸರ್ ಅದಕ್ಕೆ ನ ಬರೋಡಿಗೆ ಮತ್ತ
ಹೌದಿ ನಾಳೆ ಬರ್ತರ ಮುಂಜಾನೆ ಎಲ್ಲ ಮಧ್ಯಾಹ್ನ
ನಿ್ ಮ್ಯಾನೇಜರ್ ಇದ್ದಾಗೆ ನಮ ಫೋನ್ ಮಾಡ್ಬಿಡ್ರಿ ನಾ ಬಂದ್ಬಿಡ್ತೇ
ಅದೇ ಸರ್ ನಾವವು ಏಳ್ತಾ ಇದ್ದೀನ ಅ ಸರ್ ಏಳು ಗಂಟೆ ಫ್ರೀ ಇರುತ್ತೇವಿ ಅಂದ
ನಾ ನಾವವು ಇಲ್ಲಿ ಬೇರೆ ಊರ್ನಾಗ ಬರ್ಬೇಕು ಸರ್ ಅದೇ ಹೇಳಕ್ ಅಂತ ಅಲ್ಲಿ ಎ ಲೋಕಲ್ ವಜ್ ್ರ ಐದ್್ಯಾಗ ಹತ್ತು ಗಂಟಕ ಆದ್ರ ಬಂದ ಬುಕ್ ಮಾಡ್ಬಹದು ಆಯ್ತ ಸ
ಅ
ನೋಡ್ತ ಮಾರೇಜ ಯಾವ್ದ ಇರ್ತಾರೋ ನಮ್ ಫೋನ್ ಮಾಡ್ರೆ ನಾವು ಬ ಬುಕ್ ಮಾಡ್ತೇವಿ ಆದ್ರ
ಹ ಹ
ಚಾಜ್ಮಂಡ ಸನ್ ಬು ಸರ್ ಹಲೋ ಹಲೋ
ಸರ್
ಹಲೋ ಸರ್ ಹ ಕೆಲ ಸರ್ ದಾಕ ಸತ್ರಮ ಸ
ಡಕತರಿೀ
ಹಾ ರ ಏನನ್ ಮಾತಾಡ್ದದು
ಸರ್ ಏನಲ್ಲ ಸರ್ ನೀವು ಲೋನ್ ಮಾಡಿಸತೇನೆ ಅಂದ್ರೆ
ನಾ ಇದೇ ಸರಿ ನೀವ್ ಅಂದಿಲ್ರಿ ಈದು ಎಷ್ಟ ರಾಕ್ಷಿಿಗೆ ಎಷ್ಟ ರ ಸರ್ ತಾರ ರಾಕ್ಷಿಿಗೆ
ಇಪ್ಪತ್ತೈದು ದಿವಸಿ
ಇಪ್ಪತ್ತೈದು ಎರಡು ಕೋಡಿ ಒ ಇಪ್ಪತ್ತೆಂಟ ಐದರ ಅಲ್ರರಿ
ಮೂವತ್ತಂದಿನ ಸರ್
ಮೂವತ್ ರೆ ಆಕಡೆ ಆತ್ ಲಕ್ಷಕ್ಷ ಹತ್ ಲಕ್ಷಗ್ ನೋಡ್ರಿ ಮತ್ತ ಲೋನ್ ಹತ್ ಲಕ್ಷ ಆದಗ್ ನಲ್
ಎಷ್ಟ್ ಹತ್ತು ಲಕ್ಷ ಮಾಡ್ತಾರ
ನಾವ್ ಇಪ್ಪತ್ ಲಕ್ಷ ಕ್ಯಾಶ್ ಮಾಡ್ತೇ್ರ ಉಡುಪಿಯಿಂದ ಲೋನ್
ಹ ಬರರಿ ಸರ್ ಅದಕ್ಕನೆ ಕಮ್ಮಿ ಬಡ್ಡಿಯಲ್ಲಿ ಮಾಡಿಸಿಕೊಡೋಣ ಅಂತೆ
ಅಲ್ ನಿಮ್ಮ ಬಡ್ಡಿ ಎಷ್ಟು ಬಿಡಿದ್ರಿ ಒಂದು ಇತ್ತು ಹತ್ ಲಕ್ಷಕ್ಕ
ಒಂದ್ ಲಕ್ಷನ ಬೋದ್ರೀ ಮಿನಿಮಮ್ ಲಾಸ್ಟ್ ಬಿದ್ರೆ ಒಂದು ಐವತ್ತರ ತನ ಬೋತದ ನೋಡ್ರಿ
ಒಂದ್ ಐವತ್ತು ರ ತರ ಆಗ್್ರ
ಹಾ ರೀ ಒಂದ್ ಐವತ್ತ ತನ ಬಳ್ಬೋದ್ರಿ ಲಾಸ್ಟ್ ಮ್ಯಾಕ್ಸಿಮಮ್ ಅಂದ್ರೆ
ಹಷ್ಟ ಒಂದರ ಪಟ್ಟದ ಅಂತ
ಅಯ್ ಆಡ್ರ ಬಟ್ಟಿ ಬಳ್ಬೋದು ಸರ್ ಸರ್ ಇಲ್ಲಾಂದರೆ ನಾಳೆ ಹನ್ನೆರಡು ಗಂಟೆ ಬನ್ನಿ ಸರ್ ನೀವು
ಉ
ಹಾ ಸರ್
ಯ ರ
ನಾಳೆ ಹನ್ನೆರಡು ಗಂಟೆಗೆ ಶೋರೂಮ್ ಬನ್ನಿ ಸರ್ ನೀವು ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ತಗೊಂಡು ಹ ಅಲ್ಲೇ ನೋಡಿದ್ರ ಆಯ್ತು
ಇದ್ರಲ್ಲ ಆಗಲ್ಲಲ್ರರಿ
ಹಾ ಸರ್
ಅದು ಜೀರೋ ಪರ್ಸೆಂಟ್ ಮೇಲೆ ಆಗ ಲೋನು
ಎಲ್ಲಾರಿ
ಸರಿ ಆಯ್ತು ನಾವು ನಾಳೆ ಅತ್ರ ಹನ್ನೆರಡು ಗಂಟೆಗೆಂದಿರಲ್ರಿ.
ಹಾ ರೀ
ಹಾ ಸರಿ ಬಂದ್ ಫೋನ್ ಹಚ್ರಿ
ಅಲ್ಲಿ ಬಂದ್ ನಿಮ್ ಫೋನ್ ಮಾಡ್ತ್ರೀ ಬಂದ್ ನೀವು ಅಕಡೆ ಬ ರಾಮ ಮಂದಿರ ತ ಬ ರಾಮ ಮಂದಿರ್ ಬಂದಿದ್ರ ನಾವು
ಹ್ಮ್ ಸರಿ
ಇಡಂದ್ರೆ
ಹಾ